ಹ ಊಟ ಆಯತ್್ರೆ
ಆಯ್್ ನೋಡ್ರಿ ಊಟ ನಿಮ್ದ ಆದ್ರಿ ಎನ್ಡ ಕೆಲ್ಸ
ಏಲ್ಲ ಸಂಪತಿವರು ಇಲ್ಲಿ ಅಂಗಡಿ ಬಲ್ಲಿ
ಆದ್ರೆ
ಹ
ಮತೆ ನಾರಾಮಲ್ ರ
ಹಾ ಆರಾಮ್ ಅವ್ರ ನೀವ್ರಿ
ಹಾ ಆರಾಮ್ ನೋಡ್ರಿ ನಮ್ ಅವ್ರಊರಾಗ ಇನ್ನೋ ಏಳನೇ ತಾರೀಕ್ ಮಂಗಳವಾರ ದಿನ ಅದಂತ ನೋಡ್ರಿ ದೇವ ಅವರಿಂದ ಮರಂ ಇ ಕನ್ಯಕೋಳರು ಅಂತ ಹೇಳಿ ಊರಾದ್ರೆ
ಹಾ ಹಾ ರೀ
ಏಳನೇ ತಾರೀಕ ಆದದಂತ್ರಿ ಕತ್ತಲ್ ರಾತ್ರಿ ಏನಾದ್ರ ಹ ಬೇಸ್್ತರ ದಿನ ಏನ್ ಕತ್ತಲ್ ರಾತ್ರಿ ಆತ್ಂತ್ರಿ
ಹೌದ್ರಾ
ಹಾ ರೀ ಕತ್ತಲ್ ರಾತ್ರಿ ದಿನ ಬರ್ರಿ ಎಲ್ಲಾರ ನಿಮ್ ದೋಸ್ಕರು ನೀವು ಎಲ್ಲಾರು ಬರ್ರಿ ನಿಮ್ ಮನ್ಯಾಗನ ಎಲ್ಲರಿಗ ಹೇಳ್ರಿ ಅಂತ ಹೇಳಿ ಫೋನ್ ಹಚ್ಚಿದ್ರಿ ಆಗ
ಹೌದ್ರೀ ಒಮ ತ್ರೀ
ಅದೇ ರೀ ಮೊದಲ್ ಮತ್ತೆ ಏಳಲ್ಲ ಅಂತ ಅಂದ್ರೀ
ಮಮನ್ ತ
ಹ ಹದ್ಿನ ಒಂದ್ ಎರಡ್ ಮೂರ್ ಗಾಡಿ ತೊಗೊಂಡ್ ಎಲ್ಲಾರ ಹೋಗಿ ಬಂದ್ರ ಐತ್ರಿ ಚಲೋ ಹತ್ರ ಅಲ್ಲಿ ಆದರ್ಸನ್ ಹೋಗಿದ್ದು ಆದರ್ಶನ್ ಹೋಗಿದ್ದು ಏ
ಹಾ ಹಾ
ಚಲಾತ್ರೆಯಲ್ಲಿ
ಹೌದ್ರೀ ಅದೇನ್ ದೂರ ತೋರ್ ಇಲ್ಲಿ ಅದಲ್ಲ ಸಹ ಹ್ಮ್ ನೂರು ರೂಪಾಯಿ ಎಣ್ಣ ಆಸ ರೈತ್ರಿ ಹೋಗ ಪರ್ವಾಗಿರ
ಹಾ ಆರಾಮ್ರೀ ಆರಾಮಾಗಿದು
ಹಂ ತಾರ
ಅದಕ್ಕ ಅಂತ ಹೇಳಿ ಹೇಳಾರೆ ನಾಳಂದ್ರಿ ನಮ್ ದೋಸ್ತಂದು ಒಂದ್ ಆಟೋ ಆದ್ರೆ ಅ ಅವನ ಮಾಡಿದ್ರ ಐತ್ ಏನ್ ಆಟೋ ಚಾಲ ಅದ ಬಂದ್ ಅದ ಅಂತ ಅನ ಕುಂತನ್ಆಟೋ ಮಾಡಿದ್ರ ಐತ್ರಿ ಇಲ್ಲಕ್ಕ ಏನದ ಹಾ ಅವ್ರ ಇದಾದ್ರೆ ಇನ್ನೊಂದು ಅವರುನ್ನೊಂದು ಕಾರ್ ಆದ್ರೆ ನ ಕಾರ್ನಾಗ ಹೋಗಂತ ಮ ನಾವನ್ ಶರಿಮಂತಅಲ್ ಬಿಡ್ರಿ
ಆರನಾಗ ಬೇಡ್ರಿ ಸುಮ್ ಆಟಾವನ ಒಯದ್ರ ಯಐತ್ರಿ ರಕೊಂದ್ ಸೈಕ ಮಾಡಟ್ರ ಆಟಾವ ಒಯದ್ರ ಐತ್ರಿ
ಅದಕ್ಕ ನಾ ಹೇಳಾಕ್ಂತವಿ ಮತ್ತೆ ವೈದರ ಅ ಅೈದ ಇದ್ರ ಮಳಿ ಪಳಿ ಬಂದ್ರೆ ಸೇಫ್ಟಿ ಹೋಗಿ ಸೇಫ್ಟಿ ಬರ್ತ ಅಂತ ಚರ್ನಂದ ಮತ್ತಾನಲ್ರಿ ಯಾಕಂದ್ರ ಮತ್ತೆ ಏ ಸಂಜೆ ಮಾಡ್ರಿ ಅವರು ನಮ್ಮ ಹ ನಮ್ಮ್ ಮಾವ ಮಾವನ ಹೇಳ್ತಿವಿ ಅವರು ದೀರ್ ನಮಸ್ಕಾರ ಆಗ್ತ ಮನಲಚ ದವ್ರ ಜಾಗ ದರಗ ತ ದೇಡ್ ನಮಸ್ಗಾರ್ ಹಾಕ್ತಾರೆ ಆದರ್ಸ ಹೋಗಿದ್ದಿರಿ ಈ ವರ್ಷ ಏನಾದ್ರಿ ಎಂಟು ದಿನ ಮೊದಲೆೇ ಇವತ್ ಯಾವಾರೀ ಐತಾರಲ್ರೀ ನಾಲ್ಕ್ ದಿನ ಮೊದ್ಲೆ ಫೋನ್ ಹಚ್ಚಿ ಹೊ್ಯಾರ ಅವರು ನೋಡ್ರಿ ಮ್ರ ಮತ್ತೆ ಮತ್ತೆ ಮೊಲಲೆ ಹೇಳ ಕುಂತೀವಿ ಹೇಳೆಲ್ಲಾ ಅಂದರಿ ಆ ಸಲ ನಿಮ್ ಬರ ಬರ ನೋಡ್ಕಲ್ಲ ನಾವು ಹಂಗ ಹಂಗ ಈ ಸಲ ಬರಿ ಸ್ವಂತ ಮ ನಾನೇ ದೇವರು ಮಾಡ ಕುಂತೀನಿ ಬರ ಅಂದ ಯ ಬರ್ಬಕ್ ನೋಡ್ರಿ ನೀವ ಅಂದ ಯಾ ಕಾಲ್ರ ಮಾ ಬರಾಮ್ ತೋರರಿ ಅಂತ ಹೇಳಿದೆ ನಾನನ್
ಆಯ್ತ ಆಯ್ತು ಮಾಮ್ಮನ್ ತೋರ ನ ಇ ನಮ್ಮ ಮುಗಿದ್ರ ಹಬ್ಬಾ
ಹಾ ರೀ
ಹ ಹಾಲ್ ಆಯ್ತ್ರಿಅಲ್ಲಿಗೆ
ಹ ಈಗ ಮತ್ತೆ ಅವತ್ ದಿನ ಜಾತ್ರೆ ಭಾರಿ ಆತ್ ಚಲೋ ಆಗ್ತಲ್ಲಿ
ನೋಡಿ ಬರೋ ಬ ಮತ್ತೆ ಅಲ್ಲಿ ಜಾತ್ತಿ ನಮ್ಮ್ ಸ್ವಪ ಆಸ
ಹ ಅಲ್ಲಿ ರಾತ್ರಿ ಬೆಳಗತನ ಸುತ್ತಲೂರರ್ ಬಂದ ಒಂದು ಕುಣಿತರ ನೋಡ್ರಿ ಅಲ್ಲಿ ಹಲ ಹಬ್ಬ ಆಡ್ತಾರ ಅಲ್ಲಿ ಜಾತ್ ಹ ಬಾರಿ ಜಾತ್ರೆ ಸುತ್ತಲ ಹಳ್ಳಿಗೆಗನ ಅದ ಹ ಕಾಡಿನಗಾರಾರ ಬರ್ತಾರೀ ಕುರ್ಕಂದಾರ್ ಬರ್ತಾರ ಟಕಪುರ್ದಾರ್ ಬರ್ತಾರ ಎಲ್ಲರ ಶಾಪರದವ್ರ ಅವ್ರ ಎಲ್ಲರ್ರರು ಕಲ್ತಾರೀ ಅವ್ರಿಗೆ
ಹೌದೌದ್ರೀ
ಒಳಗತನ ಕುನದೆೇ ಕುನದ ರೀ ಯಾರ್ ಅಲ್ಲಿಗೆ ಅವ್ರ ತೊಗೊಂಡ್ ನಾಕೈಐತ್ತೊಲಿ
ಹಾ ಹಾ
ಅ ಬರಾತ್ರಿ ಜಾತ್
ಬ್ ತೋರ್ ಮತ್ ನಾವನ್ ಹೆಂಗೆ ದೋಸ್ಸ್ ಇದೀವಂದ ನಾವನ್ ಹ ಐತ್ರಿ
ನಮ್ಗೂಡ ಯಾರಾಡ್ತಾರೀ ನಾ ಯಾರಾರ ಆಡ್ತವಿ ದೇವಸ್ಥ ಹ ನಾವ್ ಕರೆಕ್ಟ್ ಇರ್ತಿವರಿ ಯಾರ್ ಇರ್ತಿವ ಬಂದು ಬಂದ್ರ ಬರ್ತನ್ ಆಮೇಲೆ ಇನ್ನೊಂದು ಹುಡುಗ ಬರ್ತ್ರಿ ನರ್ಸ ಆನಂದ ದಸ್ತ ಹಾ ಮಲ್ಲಿ ಉಬ್ಬರ ಆ ಬಂದರು ಅವ್ರ ಯಾರು ಮೊದ್ಲು ಬಾಂಡ್ವಾರ್ರೀ ಆ ಊರಿಗೆ ಅವ್ರಿಗನ ಕರ್ಕಂಬ ಹೇಳಿಲ್ಲ ಅಂತಂದಿಗೆ ಮತ್ತೆ ಅವ್ರಿಗನ ಆ ನಿಮ್ ವಾರ ಅವರು ಲೇಬರ್ ಅವರು ಬರ್ಲಿ ಎಲ್ಲಾರ ಅಂತ ಅನ್ನೋ ರಿ ಆಟ ಮಾಡ್ರ ಕರ್ಕೊ ಬರ್ತನ ಅಂತ ಹೇಳೇನ್ರಿ
ಫೋನ್ ಮಾಡೇನೇ ತಗಲ್ರೆ ಅಲ್ಲಿ ನಮ್ಮ ನಮ್ಮ್ ಮಾಮ ಉರಗ ನೀ ದವ್ರ ಮಾಡಿದ್ರ ನಮ್ಮ್ ಮಾವ ರಿ ಹೋಗಿದ್್ರರು ನಮ್ಮ ಅವ್ವ ನಮ್ಮ್ ಅಣ ಹೋಗಿದರು
ಹ್ಮ್ ಹ್ಮ್ ದವರ್ ಮಾಡಿ ಚಲಕ್ ಹೋ್ರು ಅಂದ್ರ ಎಲ್ಲೇ ಏನ
ಹಾ ರಿ ರಾತ್ರಿ ಮಾಡ್ತೇನೆ ರಿ ಹಾ ರಿ
ಹ ಅಲ್ಲಿ ಇಲ್ಲಿೇನ್ ಕತ್ತಲ್ ರಾತ್ರಿ ದಿನಾಾನನ್ ಯಾವ್ದಂತತ್ ನೋಡ್ರಿ ದವರಿ
ಹಾ ಹಾ ಹಲ್ಲೆ ಮುಂದ ಆ ಅ ಬಗದಕ್ಕಲ್
ಹಾ ರಿ
ಇಿಂದ ಮುಂದ್ ಆಯ್ತತಿರ್ಬೇಕ್ರೀ ಅಪ್ಪಾ
ಹಾ ಹಾ ಒಂದೊಂದ್ ಊರಾಗ ಮತ್ತೆ ಎಚ್ಚಕಮ್ಮಿ ಎಚ್ಚಕಮ್ಮಿ ಆತಾರ ಮೊದಲ್ ಪದ್ಧತಿ ಏನ ಬಂದಂಗ್ ಮಾಡ್ಕೊ
ಹೌದ ಹೌದ್ರೀ
ಅಂದ್ರೆ ಇದು ನಮ್ದ ಕರೆಕ್ ಲ್ಲ ಏನ ಏಳ ತಾರೀಕ ಆಗಲ್ಲ ಇದೇ ಕರೆಕ್ಟ್
ಒಂದಊರ ಬರ್ತಾವ ಟೈಮಿಂಗ್ ಬರ್ತ
ಹ ಇದು ಸುತ್ತಲಳ ಬಾಳ್ ತೋಲಿ ಆಗ್ತದ ನಾವ್ ಮಾಡಿದ್ದಬ್ಬ ಇದು ಎಲ್ಲಾ ಕಡೆಗೆ ತತ್ಗೇಡ ಈಜಾರಿ ಆಮೇಲೆ ಜವರ್ಗಿ ಅಣಬಿ ಹೊಸೂರು ರಾಾಮಪುರ್ ಬಿರ್ಯಾಾಳ
ಮತ್ತತ್ ನಮ್ಮ್್ರಊರಾಗ ಆಗ್ಯದ ಅಲ್ರಿ ಮತ್ತತ್ ಅವಾಗ ಬರಾಬರ ಆಗ್ಯದಾರ
ಹಾ ಅಣ್ಣ ಅಳಸಾಗರ ಮಡ್ನಾಳ ಹ ಪೀಗುಡಿ ಮತ್ತೆ ಅಂದ್ರ ಈ ಕಡೆ ಗೋಗಿ ಎಲ್ಲ ಕಡೆ ಹಾ ಶಾಪುರ್ ಎಲ್ಲಾ ಕಡೆ ಎಲ್ಲಾ ಕಡೆ ಅವ ದಿನ ಆತ್ನ ನಮ್ಮ ಊರುಗ ಯಾವ ಆಗುತ್ತೆ ಅವಗ ಅಂದ್ರ ಹ್ಮ್ ಮತ್ತೆ ನಿಮ ನಿಮ್ಮ ಅವರು ಉರಗ ನಿನ್ ಆಗ್ಯ ಅಂತಿರಲ್ ರಾತ್ರಿ ನಿನ್ನ ದಪ್ಪನ್ ದಿನ ಹಂಗವ್ರು ಮಾಡ್ತಾರೆ ಹತ್ರ ಅವ್ರೀ
ಹ್ಮ್ ರಿ ಮನ್ಯೆ ಮಾಡ್ಯಾರದ ದೇವರು ಇಷ್ಟೋರಾತ್ರಿ ಜನ ಮಾಡ್ಯಲ್ಲ ಅವ್ರ ನಿನ್ನೆ ದಪ್ಪುನ್ರ ನಿನ್ನೆ
ಹಾ ಹಾ
ಹಾ ಇನ್ನೇ ಮೊನೆೆ ಹೋಗಿದ್ದೀರ ರು ನಿನ್ನೆ ಬಂದಾರ ನನಗ್ ಯಾವ್ದ್ ಕಂಪ್ಯೂಸ್ ಆಗ್ಯಾದ್ರಿ
ಹ ಏನೂ ರಿ
ಹಾ
ಹ್ಮ್ ಹ್ಮ್ ಉಟ್ಟಅದಲ್ಲ ನಮ್ಮದಾನ ಅಡ್ಲರ್ ನೋಡ್ರೆ ಕೆಲಸ ಪನ ನಾನ್ ಮಾಡಿದ್ದೇನ
ಆಕಡೆ ಹಚ್ಚಾರೀ ಅರಾಮೇ ಏನ ಅಂತ ಅಂದಾರೀ
ಹ್ ರಿ
ಅರಾಮೀರ ನನ್ ತಂದಾರ ಹಚ್ಚಿದಾರ ಆರಾಮ್ ಅನಪಾ ಅಂತ ಅಂದೆ ಬಾದನ್ ಕಸರಿಪಾ ಪೋನ ಅಂತ ಅಂದೆ ಹೌದ್ರೀ ಕೆಲ್ಸ ನಡದಾವಂತ
ಹೌದೌದ್ರೀ ಕೆಲ್ಸ ನಡ್ದ ಅಂತನ್ ಅವರುೂನು ಬೀಜ ಬೀಜ ಉರ್ಯಾರ ಇಲ್ರೀ ಅವ್ರ ಏನ್ ಹಿಂಕಾಟ ಮಾಡ್ತಾರ ಮಂಕಟ ಉರ್ತಾರ
ನ ಊರ್ ಹೇಳರಿನಾ ಒಂದ್ ದಿನ ಸಾಾಲ ಹಾಕಬಂತ ಹೇಳನ್ರಿ
ಹಾ ಲಾ ರಿ
ಹಾ ಸಾಲ ಹಾಕೊಳ್ಬೇಕು ಅಂತ ಹೇಳನ್್ರಿ ನಮ್ತ್ ಸಣ್ಣ ಹತಾವ ಆಗಲ್ಲ ಅಂತ ಹೆಲೆನೇರಿ
ಹಾ
ಏನು ಮಾಡದಕಂಟನಾ
ಇವತ್ತ ಅ ನಿಮ್ಗೆ ನ
ಹ್ಮ ಯ ಒನ್ ಕಾಲಿದ್ರ ಆಸ್ಪ ಅಂತ ಹೇಳೇನ್ರ
ಹಾ
ಸಣ್ಣ ಆನ್ ವಲ್ಲಾ ಸಾಗನ್ರ
ಹೌದೌದ್ರಿ ನೋಡಂಬ್ರಿ ಮತ್ತೆ ನಾಗಾಯಣಂದ್ರ ಬಂದ್ರ ಅಂದ್ರ ಕರ್ಕೊಂಡ ಹೋಗ್್ರಿ ಅವದ್ ದನ ದೇವಿಗೆ ಅಲ್ಲಾರಿ ಹ್ಮ ನಾಗಣಗ ಮತ್ತೆಂದ್ರ ಯಾರಣಗ ಅವಲ್ಲ
ಹಾ ಮತ್ತೋಲ್ಸಾವಾಗ
ಎಲ್ಲರಿಗ ಕಳಂಬ್ರೆ ಬರಂದಾರ ಬರಾಕ
ಹ್ಮ ಗುಡ್ಡೋ್ ಬಿುಡ್ಲಾಕ್ರ
ಹಾ ಕೇಳಾದ ಕೇಳಾಮೀ ನ ಇಲ್ರೀ ಕುಂತ ಈಗ ನಮ್ ದೋಸ್ತ್ ಮತ್ತೆ ಕಿರಿ ಹೋಗಿ ಬರ ಬಾಪ ಆಟೋ ಸ್ಟ್ಯಾಂಡಿಗೆ ಅಂದ್ರೀ ಅ ವಟಲ್ಲದ ೀ ಚಾ ಕುಡಿಯೋಾರ ಆಟೆ ಆದ್ರೆ ಅತ್ಗ ನಮ್ ದೋಸ್ತ್ಗ್ ಬರೀ ಚಾೆ ಕುಡ್ದ್ ಬರ್ ಅಂತಾನ ಒಲ್ಲಪ ನಮಗ ನಮಗ್ ಚಾ ಕುಡ್ದ ಕುಡ್ದ್ ಅಲ್ ಬನಿ ರೀ ಎಂತಾಗ ಊಟ ಮಾಡಿ ಹೋಗಿ ಬರ ನಡ್ರಿ ಚಾ ಕುಡ್ದ್ ಬರಕ್ ಅಂತ ನ ಏನ್ ಮಾಡ್ತಾರ ನಮ್ಗೆ ಅಲ್ ಬೇ ನ್ರಿ ಮದ್ೇ ಸಹ ಆಗಿ ಬರಲ್ರಿ ಹಾ ಬರ ಚಾ ನ ಕುೂಡಕ ನ ಅಂತಾರ ಈ ಟೈಮ್ ಆದ್ರ ನ ಊ ಟಮ್ ಮಾಡಿದ್ಮೇಾಲ ಹ ಟೇಮ್ ಅದಕ್ಕ ನಾವತ್ ಏ ಆಗಲ್ರರಿ ಕುಡ್ಯದಂತತ್ ಹೇಳಿ ಸಮ್ ಬಾಗಲಾ ಕುಂತೀವಿ ನೋಡ್ರ ನಮ್ ದೋಸ ನಾವ್ರು ಕಿಟ ಕುಂತಾರ ಕುಂತೀವರಿ
ಹೌದೌದ್ರ ಅ ಅ ದೊಲ್ಸಣ್ಣ ಪ ಸರಿಯ ಕೇಳ್ರಿ ಕಟ್ ಕಟ್ ಕಟ್ ಕ ಕೇಳ್ದ್ರಿ
ಏನದನ್್ರೀ ಮತ್ತೆ ನಟ ಅವರ್ಗ್ ಬರ್ತಾಲ್ರರಿ ಯಾರಿಗ್ ಗೊತ್ರಿ
ಅದ ಮಾತಾಡ್ತ ತಾಯ ಕಟ್ರ ಆಗ್ಬ ಬಿಡ್ತ್ರೀ ಆಟೋಮೆಟಿಕ್
ಏನ ಅ್ ಅನ್ಬ ಬಿಡ್ರರು ಅದ್ರ ಬಗ್ಗೆದ ನ
ಹ್ಮ್ ಏನ್ ಏನ್ ಹೇಳಿ ಆಗ ಹು ಏನಾಗಿದೆ ಏನ್ರೀ ಅದ್ಕ
ನಮ್ಗೆ ಆಗ್ಬೇಕೌದಾ ಅಲ್ರ ಅದ್ರ ಬಗ್ಿದಾಗ
ಹೌದೀ ತಪ್ಪು ಇದು ಹೌದ್ರೀ
ದ ಅಷ್ಟೇ ಆದ
ಹ ನಾಳೆಗೆ ಎಲ್ಲಿಗೆ ಹೋಗಬೇಕು ನಾಳಿಗೆ
ನಾಳೆ ಈಗ ಹೋಗ್ಕ್ ನೋಡ್ರಿ ಕೆಲ್ಸಕ್ ಇದು ತಪ್ಪು ನಾಳಿಕೆ ಹೋಗಬೇಕು ನೋಡಲ್ ಕೆಲಸ ಇದು ಸರಿ
ವಬಕರ ತಪ್ಪು ಹೋಗಬೇಕು ರೀ
ಹ್ಮ್ ಹೋಗಿದ್ದೀರಿ ಆತ ಗಾಡಿಗೆ ಬಂದಿವೀ ಜಲ್ದ
ಹ್ಮ ಹಾ
ಹಾ ಹೋಗಬೇಕು ರೀ ಕೆಲಸಕ್
ನಾವುನು ಕೆಲಸಕ್ಕೆ ಹೋಗ ಬೇಕ್ರಿ ನಾಳೆಗೆ ಕೆಲಸಕ್ಕೆ ಹೋಗಬೇಕ್ರಿ
ಹ್ಮ್ ಬಟ್ಟೆ ಅಂಗಡಿ ಒಂದು ಇಡಾಮ್ ಅಂತ ಹೇಳಿ ವಿಚಾರ್ ಮಾಡ ಕುಂತೀರಿ ಏನೇ ಆತಾನ ಗೊತ್ತಿಲ್ಲಾ ಹಾ ಜಾಗ ಒಂದು ಸಿಗವಲದ ಇಲ್ಲ ಅಲ್ರಿ ಮಾಡ್ಬೇಕಂದ್ರ
ಹೌದ್ರೀ
ಹಾ ಜಾಗ ಸಿಗೋಲ್್ರ ಬಟ್ಟೆ ಅಂಗ್ರ ಮಾಡ್ಬೇಕಂದ್ರ ಹಳ್ಬೇಕಂತ ಹೇಳಿ ಕಾಯಸ ಎಲ್ಲ ಬಾಳ ಆದ ರೀ ಜಾಗ ಸಿಗೋ ವಲದ ರೀ
ಹದೌದ ನೋಡ್ಬೇಕ ಎಲ್ಲಂದ ಜಾಗ ಆಕತ್ ಹೆಂಗ್ ಕಡೆಗೆ ಅಲ್ಲಿ
ಎಲ್ರರಿ ಆ ಕಡೆ ಎಲ್ಲಾ ಇಲ್ರಿ ಎಲ್ಲಾ ಕಡಿಗು ಬಾಳ್ ತುಟ್ಟ ಆದ್ರಿ ಒಂದೊಂದ್ ಲಕ್ಷ ಅಡವಸ ಕೊಡು ‌ ಅಂತನ ರೀ ರೀ ಗೆಲ್ಲಿಸಿ ಕೊಡೋದು ಆತದ್ರಿ
ಅಬು ಡಿಮ್ಯಾಂಡ್ ಆದ್ರಿ ಜಾಗದ್ದ
ಲಕ್ಷ ಕೊಡಂತಾರೀ ಒಂದೊಂದ್ ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡಂತರ ಒಂದೊಂದ್ ಲಕ್ಷ ರೂಪಾಯ ಬಟ್ಟಿ ತಂದರ ವ್ಯವಹಾರ ಆತದ ರೀ ಒಂದೊಂದು ಲಕ್ಷ ಕೊಡಷ್ಟು ನಮ ಬೆಲಿ ಆದ ಹ್ಮ್ ಮತ್ತೆ ಎಲ್ಲ ಟೀನಾ ಎಲ್ಲ ಹಾಕಿದೆ ರೀ ಎಲ್ಟ ಸಡ್ ಹೊಡ್ದದ್ದ ಒಂದು ಲಕ್ಷ ಕೊಡ್ರಿ ಅಂತಾರ ಅವರು
ಷಡ್ ಹೊಡದಿದ್ದು ಆದ ಏನ್ರೀ
ಹು ನಮ್ ಐಸತ ಇಲ್ರಿ ಅಷ್ಟು ಕೊಡೋದು
ಕಾಲಿ ಜಾಗ ಅಂತ ಮಾಡಿದ್ಯಾ ನಾನ್
ಹ ಇಲ್ರಿರಿ ಇಲ್ಲ್ರ ಟ್ರೀನ ಹೊಡದ್ದಾದ್ರೆ ಸಟ್ರ ಅದ ಅದಕ್ಕ ಹೆಂಗ ಅಂದ್ರೆ ನಮ್ಮ ಐಸತ್ ಆಗಲ್ರೀ ಅಂದಿವಿ ನಾವು
ಹಾರಿ
ಹೌದಾ ಇಲ್ಲಾ ರಿ
ಹ ಆದ್ರ
ಏನ್ರೀ ಶಹಾಪುರ ದಾಗ ರೀ ನಮ್ಮ ಐಸತ್ ಏನ್ರೀ ಶಹಾಪುರ ನೋಡದ ಸಿಟಿ ಆದ್ರೆ ಇಲ್ಲಿ ಹಳೆಗಡದಾಗ ಏನತ್ತರ ನಡ್ದ ಶಹಾಪುರ ದಾಗ
ರೊಕ್ಕ ಇದದ್ರಿ ಎಲ್ಲಾ ತ ಮ ರೊಕ್ಕದ ಚಾ ಎಲ್ಲಲ್ರಿ
ಹದ್ೌದ್ರಿ ಬರ ಬರ್ರೀ ನಿಮ್ ಮಾತನ ಮತ್ ಈಗ ಅದ್ರ ಮಳೆ ಮಳಿ ಮ್ಯಾಕ್ ಹೋಗ್ಯಾದ್ರಿ
ಿದ್ರ ಎಲ್ಲಾ ಎಲ್ಲಿಯಾದ್ರೂ ಇರ್ಬೋದ್ರಿ
ಹಾ ಮತ್ತೆ ಆಯ್ತು ತೋರಿ ನಮ್ಮ ದೋಸ್ತು ಕರೆ ಕುಂತನ್ರಿ ಹೋಗಬಬೇಕಂದ ಗಾಡಿ ಮ್ಯಾಲ
ಹಾ ಹಾ ಹೊರಿ ಹೊರಿ
ಹಾ ಮುಂಜಾಲೆ ಹಸ್ತೇನ್ ನ ಮುಂಜಾಲ ಹಸ್ ತೋರ
ಹಾ